ಹಲೋ ಹಾ ನಮಸ್ಕಾರ ಏನ್ ಮಾಡುತ್ತಿದ್ದೀರಾ
ಏನಿಲ್ಲಾ ಹಿಂಗೆ ಓಡಾಡ್ತಾ ಇದ್ದೆ ನೀವ ಏನ್ ಮಾಡ್ತಾ ಇದ್ರಿ
ನಾವು ಸುಮ್ನೆ ಕೂತಿದ್ವಿ
ಹೌದಾ ಊಟ ಆಯ್ತಾ
ನಿಮ್ದು
ಆಯ್ತು
ಏನ್ ತಿಂದರೀ
ಅನ್ನಾ ಸಾರು ತಿಂದ್ವಿ ನೀವೇನ್ ತಿಂದ್ರಿ.
ನಾವು ಮೊಟ್ಟೆ ಅನ್ನ ತಿಂದವಿ.
ಓ ನೀವು ಮಾಂಸಹಾರಿನಾ ಸಸ್ಯಹಾರಿನಾ
ನಾವು ಒಂಥರಾ ಎರಡು.
ಓ ನೀವು ಎರಡುನಾ
ಹಾ ನೀವು
ನಾವು ಸಸ್ಯಾಹಾರಿಪ್ಪಾ
ಸಸ್ಯಾಹಾರಿನಾ ಯಾಕೆ ಮಾಂಸ ನಿಮ್ಗೆ ಇಷ್ಟ ಇಲ್ವಾ.
ನಂಗೆ ಮಾಂಸಾಹಾರಿ ತಿನ್ಬೇಕಂದ್ರೆ ಇರುತ್ತೆ ಬಟ್ ಆದ್ರೂ ನಾವು ತಿನ್ನಲ್ಲಾ
ಏಕೆ ತಿನ್ನಲ್ವಾ ಚೆನ್ನಾಗಿರುತ್ತೆ ಒಂದ್ಸತಿ ನೀವು ತಿಂದ ನೋಡಿ
ಬೇಡ, ಬೇಡ ನಾವು ಸಸ್ಯಾಹಾರಿಯಾಗೆ ಇರ್ತೀವಿ ನಾವ್ ಮಾಂಸಾಹಾರಿ
ನೀವು ಒಂದ್ಸತಿ ಮಾಂಸಾಹನ ತಿಂದ್ರೆ ಮತ್ತೆ ನಿಮ್ಮ ಮತ್ತೆ ನಿಮ್ಗೆ ಸಸ್ಯಹಾರಿನೆ ಇಷ್ಟ ಇಷ್ಟ ಪಡೋದೇ ಇಲ್ಲ ಅಷ್ಟ್ ಚೆನ್ನಾಗಿ
ಓ ಅಷ್ಟು ಚೆನ್ನಾಗಿರುತ್ತಾ ಓ ನಿಮ್ಗೆ ಮಾಡಕ್ಕೆಲ್ಲ ಬರುತ್ತೆ ಅಂತ ಹೇಳಿ ಅಡ್ಗೆ ಎಲ್ಲಾ
ನಂಗೆ ಅಡ್ಗೆ ಗೆಲ್ಲ ಮಾಡಕ್ ಬರಲ್ಲಾ ಬಟ್ ನಮ ತಂದೆ ಮಾಡ್ಕೊಡ್ತಾರೆ ನಮ್ಗೆ. ನಮ್ ತಂದೆ ಮಾಡಿದ ಅವಾಗ ಇನ್ನ ನಂಗೆ ಸಸ್ಯಹಾರಿ ಮೇಲೆ ಇಷ್ಟ ಬಂದಿರೋದು. ಹಾ ನೀವು ಒಂದ್ಸತ್ ತಿ ನಮ್ಮ್ ಮನೆಗ ಬರ್ತೀರಾ ಹಂಗಾದ್ರೆ ಇಲ್ಲಾಂದ್ರೆ ನಾವ್ ಒಂದ್ಸತ್ ಹ್ಮ ನಿಮ್ಗೆ ಏನಾದ್ರು ಮಾಡಕ್ ಬರುತ್ತಾ ಅಡ್ಗೆ.
ನಮಗೆ ಮಾಡಕ್ ಬರುತ್ತೆ ಸ್ವಲ್ಪ ಸ್ವಲ್ಪ ಬರೀ ಸಸ್ಯಾಹಾರಿ ಮಾತ್ರ ಮಾಡಕ್ ಬರೋದು ನಮ್ಗೆ ಮಾಂಸಾಹಾರಿ ಎಲ್ಲ ಮಾಡಕ್ ಬರಲ್ಲ ಪ್ಪಾ
ಹೌದಾ ಸಸ್ಯಹಾರಯಲ್ಲಿ ನಿಮ್ಗೆ ಏನ ಇಷ್ಟ ಹಂಗಾದ್ರೆ ಹ ಸಸ್ಯಾಹಾರಿಯಲ್ಲಿ ಏನಿಷ್ಟ ಹ
ನಿಮಗೆೇನ ಇಷ್ಟ
ನಂಗೆ ರಾಗಿ ಮುದ್ದೆ ಇಷ್ಟ ನಂಗ ರಾಗಿ ಮುದ್ದೆ ಇಷ್ಟ ರಾಗಿ ಮುದ್ದೆ ಮತ್ತೆ ಕೋಳಿ ಸಾರು ಇಷ್ಟ
ಓಹೋ ಬಿಡ್ರಿ ನೀವ ಏನ್ ಅನ್ಕೊಬಿಟ್ಟಿದರ ಚೆನ್ನಾಗೇರ್ತನರಾ ಹಂಗಾದ್ರೆ ಹ ಏ ಇಲ್ಲಪ್ಪ ಚಪಾತಿ ಜೊತೆ ಏನ್ ಬೇಕಾದ್ರೂ ತಿನ್ಬೋದು ತುಪ್ಪ ತಿನ್ಬೋದು ಪಲ್ಯ ತಿನ್ಬೋದು
ಪಲ್ಯಾಲ ಏನ ಇಷ್ಟ ನಿಮ್ಗೆ ಪಲ್ಯದಲ್ಲಿ ಯಾವ್ದು ಇಷ್ಟ ನಿಮ್ಗೆ ಬೇಳೆ ಪಲ್ಯನ ಹಾ ಬೆಳೆ
ಮೆಷನ್ ಶಟ್ಟಿನ್ ಮಾಡಡ್ತಾರೆ ಅದು ತುಂಬಾ ಇಷ್ಟ ಹೌದು ನಂಗ ಮಾಡಕ್ ಬರತ್ತಪ್ಪ ಸ್ವಲ್ಪ ಸ್ವಲ್ಪ ಬರುತ್ತೇರಿ ನಮ್ಗಿನ್ ಚೆನ್ನಂಗ್ ಮಾಡಕ್ ಬರಲ್ಲ
ಏ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂದ್ರೆ ಜೀವನ ನಡ್ಸ್ಕೋತೀರಾ ಬಿಡಿ ಹಾ
ಹೌದೌದು
ಹ್ಮ ಸ್ವಲ್ಪ ಬಂದ್ರರು ಸಾಕು ಜೀವನ ನಡ್ಸ್ಕೋಬಹುದು ನೀವು ಹೌದಾ ಹಂಗಾದ್ರೆ ಚಟ್ನಿ ಮೆಣಸಿನ್ಕಾಯಿ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳಿ
ಹಾ
ಹಾ ಮತ್ತೆ ಮೆಣಸಿನ್ಕಾಯಿಗೆ ಉ ಉಪ್ಪು ಖರ ಹಾಕದು ಅಂತ ಮಾತ್ರ ಎೇಳ್ಬೇಡಿ ನೀಟ ಕೇಳಿ ಹಾ
ಒ ಮಚಿಕಾಯ ತಗಮ ಬುಟುಸ ಮಚಿಕಾಯ ನ ತೊಳಿಬೇಕು ಕ್ಲೀನ್ಗಿ
ಅಸಿ ಮ
ತೊಳೆದ್ಬಿಟ್ಟು ಅದನ್ನು ಉರಿಬೇಕು ಹೌದು ಉರಿಬೇಕು ಹಸಿಮೆಣ್ಷಿಕಾಯನ ಉರಿದ್ ಬಿಟ್ಟು ಹಾ ಉರ್ದಾದ್ಮೇಲೆ ಅದನಾ
ಹಾ
ಬೆಳಗೆ ಅದಕ್ಕೆ ಉಪ್ಪು ಆ ತಮಿ ತ ಅಣ್ಣು ಮತ್ತುತ ಬೆಲುಳಿ ಮತ್ತೆ ನಮ್ಗೆ ಬದ್ನ ಕಾಯಿ ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊ್ಂಬಿಟ್ಟು ಚೆನ್ನಾಗಿ ಕುಟುಂಕೋ.
ಹಾ.
ಅದನ್ನೆಲ್ಲ ಚೆನ್ನಾಗಿ ಕುಟ್ಬಿಟ್ಟು
ಹ ಇದು ರುಬ್ಬಲ್ವಾ ಕುಟ್ತೀರಾ ಹ
ರುಬ್ಬದ್ರೆ ಚೆನ್ನಾಗ್ ಆಗಲ್ಲ ರೀ ಕುಟ್ಟಿ ತಿದ ನೋಡಿ ಚೆನ್ನಾಗ್ ಆಗ
ಉ ಸರಿ ಹಂಗಿದ್ರೆ ಹಾಗಿದ್ರೆ ಈ ಸತಿ ಟ್ರೈ ಈ ಸತಿ ಅದನ್ನ ಪ್ರಯತ್ನಿಸ್ತೀನಿ
ಹಾ ಪ್ರಯತ್ನ ಮಾಡಿ
ಹ ಪ್ರಯತ್ನ ಮಾಡ್ತ ಚೆನ್ನಾಗಿದ್ರೆ ನಿಮ್ಮಂದ ನೆನ್ಸ್ಕೋತೀನಿ ಬಿಡಿಯಾಗ ತಿನ್ಬೇಕಾದ್ರೆ.
ನಮ್ಮನ್ನು ನೆನೆಸ್ಕೋತೀರ ನೆನೆಸ್ಕೊಳ್ಳಿ.
ಆತರದ್ದು ಒಂದ ದಿನ ಬರುತ್ತೆ ನಮ್ಗೆ. ಏನಿಲ್ಲ ನಿಮ್ಗೇನಿದೆ.
ನೀವೆಲ್ಲೂ ಆಟ ಆಡಲ್ವಾ ಏನು ಮಾಡಲ್ವಾ.
ಆಟ ಅಂದ್ರೆ ಆಹ ಕ್ರಿಕೆಟ್ ಇಷ್ಟ ನಮ್ಗೆ. ಬಟ್ ಹಾ. ಅದು ಇವಾಗ ಅಷ್ಟು . ಬಟ್ ಅದು ಇವಾಗ ನಾನ ಅಷ್ಟು ನೋಡಲ್ಲ ನೋಡ್ತೀನಿ ಆಡಲ್ಲ.
ಓ ಹಾಗೆ ಸರಿ ಸರಿ ಆಡಿ. ಚೆನ್ನಾಗಾಡಿ.
ನೀವೇನಾದ್ರರು ಆಟ ಆಡ್ತೀರಾ ಕ್ರೀಡೆ. ಇಂಟ್ರ ಲೈಕ್ ನಿಮ್ಗೆ ಆಸಕ್ತಿ ಇರೋದು.
ನಾವು ಆಟ ಆಡ್ತೀವ್ರಿ.
ಏನ್ ಆಟ ಆಡ್ತೀರಾ.
ನಾವು ಕುಂಟೆ ಬಿಲ್ಲೆ ಆಡ್ತೀವಿ, ಚಿನ್ನಿ ದಂಡು ಆಡ್ತೀವಿ.
ಹಾ ಲಗೋರಿಯಾಡಲ್ವಾ.
ಲಗೋರಿನು ಹಾಡ್ತವ್ರಿ. ಲಗೋರಿ ತುಂಬಾ ಇಷ್ಟ ಅದು ಲಗೋರಿ ಆ ಆಟ ಆಡ್ದೇ ಇರೋರು ಯಾರಾದ್ರರು ಇದರ.
ಓ ಹಂಗೆ.
ಹೌದು.
ನೀವ್ ಚಿಕ್ಕವಾಗ ಆಡಿದ್ದೀರಾ ಹಾಗಿದ್ರೆ ಲಗೋರಿ.
ಹಾ ಆಡಿದ್ದೀವಿ. ಇವಾಗೂ ಆಡ್ತವ್ರಿ ಚಿಕ್ಕವರು ಇದ್ದಾಗ ಮಾತ್ರ ಆಡ್ಬೇಕಂತ ಏನಾದ್ರು ಆಯ್ತಾ.
ಹಾಗೆ.
ಹೌದು.
ಹಾ ಅಡಿ ಆಡಿ. ಮತ್ತೆ ನಿಮ್ಗೆ . ಏ ಇವಾಗ ಆ ತರದ ಇದೆಲ್ಲ ಹಾಡಲ್ಲ ಬಟ್ ಏನೋ ಹಾಡೋಡ್. ತಿವಿ ಅಷ್ಟೇ.
ಆಡ್ಬೇಕ್ರಿ ಅದು ನೆನಪುಗಳು ನೆನಪುಗಳನ. ಅಷ್ಟು ಬೇಗ ಮರಿಬರ್ದು .
ಅದು ನಿಜ ಬಿಡಿ ನೆನ್ಪುಗಲ್ ನ ಮರಿಬರ್ದು. ಹಾ ಹೌದಾ. ಹಾ ಸರಿ ಬಿಡಿ.
ನೀವು ಹಾಡಿ ನೋಡಿ ನೀವು ಹಾಡೋದೇ ಇಲ್ಲ ಅಂತೀರಾ. ಯಾಕೆ ಚಿಕ್ಕ ವಯಸ್ಸಲ್ಲಿದ್ದಾಗ ಮಾತ್ರ ಹಾಡ್ಬೇಕಾ ಇವಾಗ ಹಡ್ಬಾರ್ದಾ.
ಹಾಗಂತಲ್ಲ ಆಡ್ತೀನಿ ಇವಾಗ ಫಸ್ಟ್ ಅಂದ್ರೆ ಮುಂಚೆ ಎಷ್ಟ ಆಡ್ತಿದ್ವಿ ಇವಾಗ ಅಷ್ಟ ಆಡಲ್ಲ. ಅಷ್ಟೇ ಆ ತರ
ಹಟ್ನಲ್ ಹಾಡ್ತಿರ ಅನ್ನಿ.
ಹಾ ಆಡ್ತೀವಿ ಯಾವಾಗ ಅಂದ್ರೆ. ತುಂಬಾ. ಕಡಿಮೆ ಆಡೋದು.
ಹ.
ಹಾ. ಹ್ಮ ನಿಂಗೆ ಸುತ್ತಾಡದು ಆತರದ್ದದೆಲ್ಲಾ ಇಂಟ ದ್ರಸ್ ಇಲ್ವಾ.
ನಂಗಿದ್ಯಪ್ಪ ಸುತ್ತಾಡ್ಬೇಕು ಅಂದ್ರೆ ನಂಗೆ ತುಂಬ ಇಷ್ಟ.
ನಿಮ್ಗೆ. ಅಲ್ಲಿ ಅಂದ್ರ ಜೀವನದಲ್ಲಿ ಒಂದ್ಸತಿ ಒಂದ ಕಡೆ ಹೋಗ್ಬೇಕು ಅಂತ ಅಂದ್ರೆ ಎಲ್ಲ ಹೋಗ್ತೀರಾ.
ನಾವು ಹೋಗ್ತಿವಿ ನಮಗೂ ಇಷ್ಟ ಹೊರಗ ಸುತ್ತಾಡಕ್ಕ ಎಲ್ಲಾ
ಹಾ ಹಾಗೆ ಹೋಗಿದ್ದೀರಾ ಇತ್ತೀಚೆಗೆ ಎಲ್ಲಾದ್ರು ಹೊರಗೆ
ನೀವು ಸುತ್
ಹಾ ಸುತ್ತಾಡ್ತೀವಿ ಅದು ಎಲ್ಲಾರ್ಗು ಇಷ್ ಸುತ್ತಾ ಇರುತ್ತೆ ಬಿಡಿ ಹೊರಗ ಸುತ್ತಾಡೋದಂದ್ರೆ ಯಾರ್ಗ್ ಇಷ್ಟ ಇರಲ್ಲ ಹೇಳಿ.
ಸುತ್ತಾಡ್ಬೇಕು ಎಲ್ಲ ಜೀವನದಲ್ಲಿ ಸು
ಹಲೋ ಹಲೋ
ಮತ್ತೆ ಇ ನೀವೇ ಹೇಬೇಕಿ
ಏನೋ ಅಂದ್ರಿ ಕೇಳಸಲಿಲ್ಲ.
ಜೀವನದಲ್ಲಿ ಸುತ್ತಾಡ್ಬೇಕು ಅಂತ ಅಂದೆ ಅಷ್ಟೆ.
ಹಾ ಹಾ ಅದ್ನ ಮಾಡ್ಬೇಕ ಬಿಡಿ. ಎಲ್ಲಾ ನೋಡ್ಬೇಕಲ್ಲ ಎಲ್ಲಾ ಹೆಂಗಿದೆ ಅಂತ. ಹ್ಮ.
ಮತ್ತೆನ್ರೀ
ಹೇಳ್ಬೇಕ್ರಿ ಏನ್ ಸಮಾಚಾರ ನಿಮ್ಗೆ ಅಷ್ಟೇ ಮ ಅಡ್ಗೆ ಮಾಡಕ್ ಬರಲ್ವಾ ಬೇರೆದ ಬರಲ್ವಾ.
ಮತ್ತೆ ನಿಮ್ಗೆ ಬೇರೆ ಅಭ್ಯಾಸ ಗಳೇನಾದ್ರೂ ಇದೆಯಾ.
ಆ ಇಲ್ಲ ನಾನ್ ನೀವ ಬುಕ್ ಓದ್ತೀರಾ. ಅಂದ್ರೆ ಕತೆೆಗಳು ಕವನಗಳದು ಬುಕ್ಸ್ ಇರುತ್ತೆ ಅಲ್ಲ ಪುಸ್ತಕಗಳು ಅದು
ಓದ್ತೀರಾ.
ಮಾಡ್ತೀವ
ಹಲೋ
ಓದ್ತೀವಿ ಬರಿತೀವಿ ಕತೆೆಗಳನೂ ಬರಿತೀವಿ.
ಓ ನೀವ್ ಕತೆೆನೂ ಬರಿತಿರಾ.
ಹೌದಪ್ಪಾ ಬರಿತೀವಿ ನಾವು
ಓ ಹಂಗೆ
ನೀವ ಬರಿಯಲ್ವಾ.
ಲ್ಲ ನಾವ್ ಓದ್ತೀವಿ ಅಷ್ಟೆ.
ಆ ಅಭ್ಯಾಸನೆೆಲ್ಲ ಇಟ್ಕೋಬೇಕ್ರಿ.
ಓ ಹಂಗೆ
ಹೌದು.
ಹಾ ಹಾ
ತೆದೆಲ್ಲಾ
ಹಾ ನೀವು ಕವನಗಳ ಬರಿಯಲ್ವಾ.
ನಾವು ಬರಿತೀವಿ.
ಹಾ ಹಾ.
ಕವನಗಳು ಬರಿತೀವಿ. ಹಾಡ ಹೇಳೋದಿಷ್ಟ ಹೀಗೆ ಲೈಫಲ್ಲಿ.
ಓ ನೀವ್ ಹಾಡು ಹೇಳ್ತೀರ ಇನ್ನು ಏನೇನಿದೆ ನಿಮ್ಗ. ಏ ಅಪ್ಪಾ.
ಏನ ಇಲ್ಲ ರೀ. ಹಾಡ ಹೇಳ್ತೀವಿ ಕವನ ಬರಿತೀವಿ. ಬುಕ್ ಓದೋದ ಇಷ್ಟ.
ಹಾ.
ಹಂಗೆ ಇರುತ್ತೆ.
ಕುಣಿತೀರಾ ಅಂದೆ.
ಹಾ ಹಾ ಕುಣಿತೀನಿ ಕುಣಿತೀನಿ. ಮತ್ತ ಏನ್ರೀ ಸಮಾಚಾರ.
ಹೇಳ್ಬೇಕು ನೀವು ಮುಂಚೆ. ಲೈಕ್ ಏನಾದ್ರು ತರಬೇತಿ ತಗೋ ತರಬೇತಿ ತಗೊಂಡಿದ್ರಾ ನೀವು. ಲೆ ಇವೆಲ್ಲಾ ಕಲ್ಕೊಳೋದಿಕ್ಕೆ.
ತರಬೇತಿ ಎಲ್ಲ ನಾವ್ ತೊಗೊತ ಇಲ್ಲ.
ಹೌದಾ. ಮತ್ತೆ ಹೆಂಗೆ ನಿಮ್ಗೆಲ್ಲ ಇಷ್ಟ ಬರುತ್ತೆ ಇಷ್ಟೆಲ್ಲಾ ಬರು.
ಇಷ್ಟೆಲ್ಲ. ಇದೆಲ್ಲ ಅಭ್ಯಾಸ ರೀ ನಾವ್ ಮಾಡ್ಕೊಳೋ ಅಭ್ಯಾಸಗಳು ಅಷ್ಟೆ.
ಅದೆಲ್ಲ ಅಭ್ಯಾಸಗಳುಷ್ಟೆ.
ಹಾ ಆಯ್ತ್ ಬಿಡಿ ನಾ ಇವತ್ ನಿಮಿಂದ. ಕಲ್ಕೊಂಡು ಇನ್ಮೇಲೆ ನಾನು ಬುಕ್ ಓದ್ತೀನಿ.
ಓದಿ ಓದಿ ಆಯ್ತು ನಿಮ್ಮೊಂದಿಗೆ. ಮತ್ತ ನಡಿತ ವಾ ಖುಷಿ ಆಯ್ತು ನಂಗೆ.
ಹಾ ಧನ್ಯವಾದಗಳು.
ಶುಭರಾತ್ರಿ ಧನ್ಯವಾದಗಳು ಶುಭಾತ್ರಿ.
ಹ ಶುಭ ರಾತ್ರಿ.